ಹಲೋ. ಹಲೋ.
ಯಾರು.
ಮನುಷ್ರು.
ಹೌದಾ
ಹಾ
ನಾವು ದನ ಅಂತ ತಿಳ್ಕೊಂಡಿದ್ದೇವಿ ಇಲ್ಲ ನೀವು ದನ ಅಂತ ತಿಳ್ಕೊಂಡಿದ್ವಿ
ಹೌದಾ ನೀವು ಮನುಷ್ಯ ಅಲ್ವಾ
ನಾವ್ ಮನುಷ್ಯರೇ
ಹ್ಮ್ ಮತ್ತ ನಾವ ನಾವು ಮನುಷ್ಯ ಇರ್ತೀವಿ ಪ್ರಾಣಿಗಳಾಗತ್ತ ಆಗತ್ತ ಹೇಳೀ
ಹೌದಾ
ಮನುಷ್ಯರುನು ಫಸ್ಟ್ ಪ್ರಾಣಿಗಳಾಗಿ ಪ್ರಾಣಿಯಿಂದಾನೇ ಮನುಷ್ಯಗಿರೋದು
ಹ ಮಂಗನಿಂದ ಮಾನವ ಅಂತಾರಲ್ಲ ಅದಾನ
ಹಾ ಅದೇ ಅದೇ
ಹ ಹಾ ಹತ್ತೆಂಟಿಗೆ ಕುಡುದ್ರ
ಹಾ
ಕೂಡುರ
ಇಲ್ಲ ನಾವೆಲ್ಲ ಅದೆಲ್ಲಾ ಕುಡಿಯಲ್ಲ ನೀವು
ಇಲ್ಲ ನಾವು ಕುಡಿತೇವಿ
ಹಾ ಕುಡುದ್ರ ಇವಾಗೇ ಏನಿಲ್ಲ
ಕುಡದೆ
ಹ್ಮ್ ಹ್ಮ್ ಮತ್ತೆ ಕಾಲೇಜ್ಗೆ ಹೋಗಿದ್ರ ಏನು ಹಲೋ
ಹಲೋ
ಕಾಲೇಜ್ಗ್ ಹೋಗಿದ್ರ ಅಂತ ಕೇಳಿದೆ
ಇಲ್ಲ ಹೋಗಿರ್ಲಿಲ್ಲ
ಯಾಕೆ
ಬೇಜಾರ್ ಬೇಜಾರ್ ಆಗ ಹ
ಬೇಜಾರಾಗ ಕಾಲೇಜ್ ಹೋಗಲ್ವಾ ನೀವು
ಇಲ್ಲ ಹೋಗೆ ಬೇಗಾದ್ರೆ ಹೋಗಿರ್ ತಿವ
ಹಾ
ಇಲ್ಲ ಅಂದ್ರೆ ಇಲ್ಲ
ನಿಮ್ ಮನೇಲಿ ಯಾರು ಕೇಳಲ್ವ ಕಾಲೇಜ್ಗ ಹೋಗಿಲ್ಲ ಯಾಕೆ ಹೋಗಿಲ್ಲ
ಹ್ಮ ಮನೇಲಿ ಇರೋಲ್ಲ ಹಾಸ್ಟೆಲ್ಲ್ಲಿ ಇರೋದು
ಹೌದಾ ಮತ್ತೆ ಹಾಸ್ಟೆಲ್ ಎಲ್ಲಾ ಆತ ಎಷ್ಟ ಆಾಗಿದ್ದೀರಾ
ಹ್ಮ್
ಒಂದ್ ರೂಮ್ಲ ಎಷ್ಟ್ ಜನ ಇರ್ತೀರಾ ನೀವು
ಎಂಟು ಜನ
ಹ್ಮ ಎಪ ಜನ
ಹ್ಮ್
ಮತ್ತೆ ಊಟ ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ
ಚೆನ್ನಾಗಿದ್ರೆ ತಿನ್ಬೇಕು ಇರರ್ಲಿಲ್ಲ ಅಂದ್ರರು ತಿನ್ಬೇಕು
ಇಲ್ಲಾ ಅಂದ್ರೂನು ಹಗೆ ತಿನ್ಂತಿರ
ಆ
ಚೆನ್ನಾಗಿಲ್ಲ ಅಂದ್ರುೂನು ತಿನ್ಂತೀರಾ
ಚೆನ್ನಾಗಿಲ್ಲ ಅಂದ್ರೆ ಆಚೆ ತಿಂತೀವಿ
ಹ್ಮ ಹಾ್ ಮತ್ತೆ ಇದು ನಿಮ್ಗೆ ಎಕ್ಸಾಮ್ಸ್ ಇಲ್ವಾ ಇವಾಗ
ಇವಾಗೇನಿಲ್ಲ ಜೂನ್ ಜುಲೈಯಲ್ಲಿ
ನಿಮ್ ವರ್ಷದಲ್ಲಿ ಎಷ್ಟು ಎಕ್ಸಾಮ್ಸ್ ಸಿಗತ್ತೆ ನಿಮ್ಗೆ
ಎರಡೇ
ಎರಡೇನಾ
ಸಮವಯ್ಸ
ಹಾ ಹಾ
ಹ್ಮ್
ಮತ್ತೆ ನ್ ಸಮಾಚಾರ ಏನೇನು ನೇನ್ ಮಾಡ್ತಿದ್ದೀರಾ
ಏನಿಲ್ಲ ಹೇಳ್ಬೇಕು
ಮೊನ್ನೆ ಯಾವ್ದೋ ಮದ್ವೆಗ್ ಹೋಗಿದ್ರಿ ನೀವು
ಯವ್ ಮದುವೆ
ಯಾವ್ದೋ ಒಂದು ಮದ್ವೆಗ ಹೋಗಿ ಫೋಟೋ ಹಾಕಿದ್ರಲ್ಲ
ಅದಾ
ಹಾ
ನಿಮಗೆೇ ಗೊತ್ತಾಯ್ತು
ನೀವು ಫೋಟೋ ಹಾಕಿದ್ರಲ್ಲ ಅಲ್ಲಿ ನೋಡಿ ಗೊತ್ತಾಯ್ತು
ಹ್ಮ್ ಹ್ಮ್
ನಿಂಗಿತ್ ಮದ್ವೆ ಎಲ್ಲಾ
ಚೆನ್ನಾಗಿತ್ತು
ಎಷ್ಟ್ ದಿನ ಮಾಡ್ತಾರೆ ನಿಮ್ ಕಡೆ ಮದ್ವೆ
ನಾಲ್ಕ ಐದ್ ದಿನ ಮಾಡ್ತಾರೆ
ಹ್ಮ್ ಹ್ಮ್ ನೀವ್ ನಾಲ್ಕೈದು ದಿನನೂ ಕಾಲೇಜ್ ರಜಾ ಹಾಕ್ ಹೋಗಿದ್ರ
ಇರಿ
ಹು ಹ್ಮ ಕಾಲೇಜ್ ಹೋಗಿಲ್ಲ ಅಂದ್ರೆ ಯಾರು ಕೇಳಲ್ವಾ ನಿಮ್ಮನ್ನೆಲ್ಲ
ಯಾರು ಕೇಳೋರು ಯಾರು ಹೇಳಿದ್ನಲ್ಲ ಹಾಸ್ಟ್ಲಲ್ಲಿ ಇರೋದಂತ
ಹ ಅಟೆಂಡೆನ್ಸ್ ಇಲ್ಲ ಅಂದ್ರೆ ಅದಕ್ಕೂ ದಂಡ ಕಟ್ಸ್ಕೊಂತಾರಲ್ಲ
ಕಟ್ ಬೇಕಲ್ಲ
ನೀ ಕಟ್ಟಿದ್ದೀರಾ
ಹ್ಮ್
ಹ್ಮ ಹ್ಮ ಕಾಲೇಜ್ ಕಂಟಿನ್ಯೂ ಆಗಿ ಹೋಗಿದ್ರೆ ಎಲ್ಲ ದಂಡ ಎಲ್ಲ ಕಟ್ಟದ ಅವಶ್ಯಕತೆನೆಇರೆಲ್ಲ
ಹೋಗಕ್ಕೆ ಬೇಜರ್
ಹ್ಮ್ ಹ್ಮ್ ಬೇಜಾರಾದ್ರೂನು ಹೋಗಲೇಬೇಕಲ್ಲ
ಬೇಜಾರಾದ್ರೆ ಹೆಂಗ ಹೋಗಕ್ ಬರುತ್ತೆ
ಹ ಅಂದ್ರರು ಹೋಗ್ತೀವಿ ಇಲ್ಲ ನಮ್ಗ ಇಷ್ಟ ಇಲ್ಲ ಅಂದ್ರು ಹೋಗ್ ಹೋಗತವಿ ನಮ್ ಕಷ್ಟ ಆದ್ರುನು ಹೋಗ್ತಿವಿ
ಹ್ಮ್ ಹ್ಮ್
ಹೊಟ್ನಲ್ಲಿ ಹೋಗಿ ಅಟೆಂಡೆನ್ಸ್ ಅಂತೂ ಕೊಟ್ಟಬಿಡ್ತೀವಿ
ಒಳ್ಳೆ ವಿದ್ಯಾರ್ಥಿ ಲಕ್ಷಣ ಆವು
ಹ್ಮ್ ನೀವು ಒಳ್ಳೆಯವರೇ ಬಿಡಿ ಮತ್
ನಿಮಗೆ ಎಂಗ್ಗೊತ್ ಒಳ್ಳೆಯವರು ಅಂತ.
ಅದೇ ಯಾವಾಗ್ಲೂ ಹೋಗ್ತೀರಾ ಕಾಲೇಜ್ಗೆ ಅವಾಗವಾಗ ಏನಾದ್ರು ಮದ್ವೆ ಆ ತರ ಏನಾದ್ರು ಇದ್ರೆ ಅಷ್ಟೇ ಬಿಡ್ತೀರಲ್ಲ
ಹ್ಮ್
ಮತ್ತೆ ಐದು ಲೇಟ್ ಆಗಿದ್ರುನು ಹೋಗಲ್ಲ ನೀವು ಮತ್ತೆ ಕಾಲೇಜ್ಗೆಲ್ಲ ಲೇಟ್ ಜಾಕಳ್ತಿ ಡೆಲ್
ಮಲ್ಕೊಳ್ಳೋದೆೇ ಲೇಟಾಗಿ
ಅದೇ ಯಾಕ ಲೇಟ್ ಆಗ ಮುಲ್ಕಂತೀರ
ನಿದ್ದೆ ಬರಲ್ಲ ಅಲ್ಲ
ಅಷ್ಟತ್ತವರ್ಗೂ ಏನ್ ಓದ್ತಿರ್ತೀರಾ ಏನು
ಟೆನ್ಷನ್ನು
ಏನ್ ಅಂತ್ದು
ಮುಂದೆ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತೇಳಿ
ಹ್ಮ ಹಾ ಆದ್ರೇ ಟೆನ್ಷನ್ಗೆ ಇದ್ದೆ ಬರಲ್ವಾ
ಹ್ಮ್
ಇವಾಗ ನಿದ್ದೆ ಬರ್ ಬರೋದಿರ ಟೈಮ್ ಅಲ್ಲಿ ಏನ್ ಮಾಡತೀರಾ ಟೈಮ್ ಪಾಸಗೆ
ಫೋನ್ ನೋಡೋದು
ಮತ್ತೆ ಫೋನ್ ಅಷ್ಟೇನಾ
ಮತ್ತೇನ್ ಮಾಡ್ಲಿ
ಅದ ರಾತ್ರಿ ಎಲ್ಲ ಫೋನ್ ನೋಡಿ ಮುಂಜಾನೆ ಎಷ್ಟೊತ್ತ ಒಂದ್ ಹನ್ನೊಂದ ಗಂಟೆಗೆ ಹೇಳ್ತೀರ ಹನ್ನೊಂದು ಗಂಟೆಗೆ ಎಲ್ಲ ಹಾಸ್ಟೇಲ್ ಅಲ್ಲಿ ಊಟ ಕೊಡ್ತಾರೆ ನಿಮಗೆ
ಹ್ಮ್ ಕೊಡ್ತಾರ
ಹನ್ನೊಂದು ಗಂಟೆಗ
ಹ್ಮ ಕೊಡ್ತಾರ
ಹ್ಮ್ ಹನ್ನೊಂದ್ ಗಂಟೆೆಗೆ ತಿಂದು ಮತ್ತ ಒಂದ್ ಗಂಟೆಗೆ ಊಟ ಮಾಡ್ತೀರಾ
ಇಲ್ಲ ಡೈರೆಕ್ಟ್ ಒಂದ ಗಂಟೆಗೆ ಊಟ
ಹಾ ಮುಂಜಾನೆ ಏನು ತಿಂಡಿ ಅದ ಏನೂ ತಿನ್ನಲ್ಲ
ಇಲ್ಲ ಇಲ್ಲ
ಹಂಗಾ ಆದ್ರೆ ನಿಮದು ಆರೋಗ್ಯದ ಗತಿ ಹ
ಏನೋ ಇವಾಗ ಏನೋ ಚೆನ್ನಾಗಿ ಇದೀವಿ
ಹಾ ಮುಂದೆ ಏನ್ ಬಾಳ ಬಾಳ್ ವರ್ಷ ಬದಕ್ ಚೋಲ ನೀವು
ಯಾರಿಗೆಬೇಕು
ಬದುಕಬೇಕ್ ಅಲ್ಲ ಇವಾಗ ಹುಟ್ಟಿದ್ಮೇಲೆ ಒಂದ್ ಐವತ್ತು ವರ್ಷನು ಬದುಕಬೇಕ್ ಅಲ್ಲಾ
ಐವತ್ತು ವರ್ಷ ಬದುಕಿ ಹೆಂಡತಿ ಮಕ್ಕಳು
ನೀವು ಅವಾಗ ಹೇಳದ್ರಿ ಮುಂದೆ ಜೀವನ ಚಿಂತೆ ಮಾಡ್ತೀನಿ ಅಂತ ಜೀವನದ ಬಗ್ಗೆ ಯೋಚಸೂರು ಇದನ ಎಲ್ಲಾ ಯೋಚಿಸಬೇಕ್ ಅಲ್ಲಾ ಈಗ ಇವಾಗ ನೀವೇ ಬದುಕಿಲ್ಲ ಅಂದ್ರೆ ಯೋಚಿಸಿ ಏನ್ ಪ್ರಯೋಜನ ಇದೆ
ಎಂಜಾಯ್ ಯುವರ್ ಏನ ಐತಿ ಅಲ್ಲಾ
ಎಂಜಾಯ್ ಎವ್ರಿ ಮೂಮೆಂಟ
ಎಂಜಯ್ ಯುವರ್ ಲೈಫ್ ಬಿಕಾಸ್ ಡೆತ್ ಈಸ್ ಅನ್ಎಕ್ಸ್ಪೆಕ್ಟೆಡ್
ಹ್ಮ್ ಹಂಗ ಇತ್ತು ಅಂದ್ರೆ ಅದೇ ಹೇಳ್ತಿರೋದು ಯಾಕ ರಾತ್ರಿ ಎಲ್ಲಾ ಯೋಚನೆ ಮಾಡಬೇಕ ಬಗ್ಗೆ ಅಂತ
ಹ್ಮ್ ಅದೇ ಏನೇನ್ ಯೋಚನೆ ಮಾಡ್ತೀರಾ ಹೇಳಿ ಸ್ವಲ್ಪ ಕೇಳೋಣ
ಏನ್ ಯೋಚನೆ ಮಾಡ್ತನಿ ಅಂತ ನನಗೆ ಗೊತ್ತಿಲ್ಲ
ಅನ್ರಿ ಯೋಚನೆ ಮಾಡತಿನಿ
ಹ್ಮ್
ಅದೇನೋ ಮಧ್ಯಾಹ್ನ ಮಲ್ಗಿರ್ತೀರ ಏನೋ ರಾತ್ರಿ ನಿದ್ದೆ ಬರಲ್ಲ ಮತ್ತೆ ಯೋಚನೆ ಮಾಡ್ತೇನಿ ಅಂತ ಹೇಳದು
ಹ
ಅದೇ ಏನೇನು ಯೋಚನೆ ಬರುತ್ತೆ ಹೇಳಿ ಅಂದೇ ಕೇಳ್ತೀರಿ
ಅದೇ ಏನ್ ಯೋಚನೆ ಬರುತ್ತ ಅಂತ ನಂಗೆ ಗೊತ್ತಿಲ್ಲ
ಮತ್ತೆ ಸುಮ್ನೆ ಮೊಬೈಲ್ ನೋಡ್ಕೊಂಡು ಒಂದ್ ಗಂಟೆ ಎರಡ್ ಗಂಟೆಗೆ ಮಲ
ಹ್ಮ್ ನಿಮ್ ಕಡೆ ಯಾವ ರೀತಿ ಮಾಡ್ತಾರೆ
ಯಾವದು
ನಿಮ್ ಕಡೆ ಯಾವ ರೀತಿ ಮಾಡ್ತಾರೆ ಮದ್ವೆ
ಮದ್ವೆ ಏನಿಲ್ಲ ಹೇಳ್ರೂನು ಹೆಂಗ್ ಮಾಡ್ತಾರ ಹಂಗೆ ಮಾಡ್ತೀವಿ ಹ ನಾವು ನಾಶ ಇ ದಿನ ಮಾಡ್ತೀವಿ
ಅಂದ್ರೆ ಒಂದೊಂದ್ ದಿನ ಏನೇನ್ ಫಂಕ್ಷನು
ಹ ಒಂದ ದಿನ ಹಳದಿ ಹ ಅರಸಿನಶಾಸ್ತ್ರ
ಹ
ಶಾಸ್ತ್ರ
ಬಳೆ ಶಾಸ್ತ್ರ ಅಂದ್ರೆ ಬಾರ ಬಳೆಗಾರದ
ಹ್ಮ ಅದೇ ಆಮೇಲೆ ಇದು ಲಗ್ನಾ ಪತ್ರಿ ಪತ್ರಿಕೆದೇನೋ ಮಾಡ್ತದ ಪೂಜೆ ಅದೆಲ್ಲ
ಹ
ಮತ್ತೆ ಇವಾಗ ಮತ್ತೇನ್ ಮಾಡ್ತಾರೆ ಇಷ್ಟೇ ಮಾಡದು
ಹ ಹಾ
ನಿಮ್ ಕಡೆ ಮದ್ವೆೇಲಿ ಊಟ ಏನ್ ಮಾಡಸ್ತಾರೆ
ಚಪಾತಿ ಪಲ್ಯ ಅನ್ನ ಸಾರು
ಹ
ಬುಂದೆ ಉಪ್ಪಿನ್ಕಾಯಿ
ಹ್ಮ ಹಾ
ಮತ್ತೆ ಬೇಸಿಗೆ ಕಾಲದಲ್ಲಿ ಮದ್ವೆ ಆದ್ರೆ ಮಜ್ಗೆ ಇರುತ್ತೆ
ಹಾ ಇಷ್ಟೇನಾ
ಹ ಮಳೆಗಲ್ದಾಳಿ ಮದುವೆ ಆದ್ರೆ ಇರಲ್ಲ
ಇದು ಹೋಳ್ಗೆ ಅದೆಲ್ಲ ಮಾಡ್ಸಲ್ವಾ
ಏನೋ ಶ್ರೀಮಂತ ಇದ್ರೆ ಮಾಡಸ್ತಾರೆ
ಹಾ ಇಲ್ಲ ಅಂದ್ರೆ ಇಲ್ಲ
ಮಿಡಲ್ ಕ್ಲಾಸ್ ಎಲ್ಲ ಮಾಡ್ಸಲ್ಲ
ಹ್ಮ ಹ ಹ ನಿಮ್ ಅದು ರಿಸೆಪ್ಷನ್ ಎಲ್ಲ ಇರುತ್ತಾ ನಿಮ್ ಕಡೆ
ಟ್ರೆಂಡ್ ಆಗಿತ್ತ ರಿಸೆಪ್ಷನು
ಹಾ
ಏನೋ ರಿಚ್ ಪೀಪಲ್ ಮಾಡ್ತಾರೆ
ಇಲ್ಲ ಅಂದ್ರೆ ಇಲ್ಲ
ಹ್ಮ್
ಮತ್ತೆ ಹಾಲ್ದಿಶಾಸ್ತ್ರ ಎಲ್ಲ ಏನ್ ಮಾಡ್ದ ತಿರ ನಿಮ್ ಕಡೆ
ಅದೇನೋ ಒಂದು ಬ ಬುಟ್ಟಿ ಅಂತದ್ ಇರುತ್ತ
ಹಾ
ಅದು ಇವಾಗ ಟ್ರೆಂಡ್ ಅಲ್ಲಿ ಐತೆ
ಹ್ಮ್
ಅಷ್ಟೇನಾ ಸಾ ಇದು ಪದಗಳ ಅರಿನನು ಸಾಂಗ್ ಎಲ್ಲ ಆಡ್ಗಳೆಲ್ಲ ಆಡಲ್ಲ
ಹಾ ಸಾಂಗ ಏನ್ ಆಡಲ್ಲ ಸ್ಪೀಕರ್ ಹಚ್ಚೇ ಡಾನ್ಸ್ ಮಾಡತ
ಹ ಹಾ ನೀವು ಮಾಡ್ತೀರ
ಹ
ನೀವು ಮಾಡಿದೀರಾ ಅಂದೆ
ಏನ್ ಡಾನ್ಸಾ
ಹಾ
ಇಲ್ಲ ಇಲ್ಲ
ಹ್ಮ ಹ್ಮ್ ಅದೆಲ್ಲ ಮಾಡಲ್ಲ
ಆಗ್ತಿ ಚೆನ್ನ ಏನಿಲ್ಲ ಹೇಳಬೇಕು
ನಮ್ದ ಏನಿಲ್ಲ ಅದೇ ಮದುವೆ ಬಗ್ಗೆ ಹೇಳಿ ಇನ್ನೊಂದು ಸ್ವಲ್ಪ
ಹಲೋ
ಹಾ ಹೇಳಿ ಮದ್ವೆೆ ಬಗ್ಗೆ ಹೇಳಿ
ಎಲ್ಲಾ ಊಟ್ ಊಟಯತಾ
ಹ್ಮ್ ಆಯ್ತ್ ನಿಮ್ದು
ಇಲ್ಲ ಇ ಹೋಗ ಹೋಗ್ಬಬೇಕು
ಹಾ ಹಾ ಸರಿತ್ ಸರಿ ಬಾಯ್
ಹ ಬಾಯ್